ಹ್ ಮೇ್ ಹಲೋ ಹಾಯ್ ಮೇಡಮ್ ಚೆನ್ನಾಗಿದ್ದೀರಾ
ಹಾ ಮೇಡಮ್ ಕೇಳಸ್ತಾ ಇದೇಯಾ
ಕೇಳಸ್ತಿದೆ ಹೇಳಿ
ಎಲ್ಲಿಂದ ಯಾವುರು ಮೇಡಮ್
ಏನ್ ಮಾಡ್ತಿದೀರ ಅಂದ ಹಾ
ನೀವೆನ್ ಕೆಲ್ಸ ಮಾಡ್ತೀರಾ
ಹಾ ನಾನ್ ಚೆನ್ನಾಗಿದ್ದೀನಿ ಮತ್ತೆ ಈ ಟಿಫನ್ ಆಯ್ತಾ
ಹಾ ಮೇಡಮ್ ಆಯ್ತು ನಿಮ್ದ ಆಯ್ತಾ
ಹ ಆಯ್ತು ಮತ್ತ ಏನ್ ಟಿಫನ್ ಮಾಡದ್ರಿ ಇವತ್ತು ಸ್ಪೆಷಲ್ ಹ್ಮ
ನೀವು
ಹೌದಾ ಟ್ರಾವೆಲ್ ಮಾಡ್ತಿದ್ದೀರಾ ಮೇಡಮ್
ಸ್ಟಾಫ್ ಬಂತೂ ಒಂದು ಸೆಕೆಂಡ್ ಅಲ್ಲಿ ಇಳದೇ ಹೋಗ್ ಕೊಡ್ತೀನಿ
ಹೌದಾ ಹಾ ಮತ್ತೆಷ್ಟ ಸ ಹ ಇಲ್ಲ ಕೇಳಿಸ್ತಿದೆ ಚೆನ್ನಾಗಿ ಕೇಳಿಸ ಅದ ಮತ್ತೆ ಹೆಂಗಿದೆ ಸ್ಕೂಲು ಎಲ್ಲಾ
ಸ್ಕೂಲ ಏನ್ ಮೇಡಮ್ ಗೌರ್ಮೆಂಟ್ ಸ್ಕೂಲ್ ಹಂಗಾಗಿ ಚೆನ್ನಾಗಿದೆ ಮನಸ ಚೆನ್ನಾಗಿದ್ದಾರೆ
ಹೌದಾ ಮತ್ತೆ ನಿಮ್ದ ಯಾವ ಸಬ್ಜೆಕ್ಟ್ ಕನ್ನಡ
ನಮ್ದು ಇಂಗ್ಲೀಷ ಮೇಡಮ್
ಹೌದಾ ಇಂಗ್ಲೀಷ್ ಎಲ್ಲಾ ಚೆನ್ನಾಗಿ ಬರೀತರ ಮಕ್ಳ ಲೊ
ಏ ನನ್ ಸಬ್ಜೆಕ್ಟ್ ಅಂದ್ರೆ ಭಯ ಭಕ್ತಿ ಜಾಸ್ತಿ ಇರುತ್ತೆ
ಹೌದಾ ಅಬ್ಬಾ ಅಬ್ಬಾ ಪರವಾಗಿಲ್ಲ ತುಂಬಾ ಸ್ಟಿ ತಿದ್ರಾ ಹಂಗರ್ ನೀವು
ಹೌದು
ಹೌದಾ ಮತ್ತೆ ಯಾವ್ ತರ ಟ್ರಿಕ್ಸ್ ಎಲ್ಲ ಯೂಸ್ ಮಾಡ್ತೀರ ಅವ್ರಿಗೆ ಕಲ್ಸಕ್ಕೆ ಯಾವ್ತರ ಅವ್ರಿಗೆ ಇದ ಮಾಡ್ತೀರಾ ನೀವು ಹ್ಮ್
ಹಾ ಟ್ರಿಕ್ಸ್ ತುಂಬಾನೇ ಯೂಸ್ ಮಾಡ್ತೀವಿ
ಅಲ್ಲಾ ಹೇಳಿ ಯಾವ್ತರ ಮಾಡ್ತೀರ ನಾವು ನಮ್ ಮಕ್ಳಿಗೆ ಕಲ್ಸೋಣ ಅಂತ ನಾನ್ ಅದಿಕೆ ಎನ್
ಲೋಯರ್ ಕ್ಲಾಸ್ ಬೈಯರ್ ಕ್ಲಾಸ್ಗೆತ ಮಡ ಕೊಡ್ ನೋಡಿ
ಹಾ ತ್ರೀ ಇಯರು ಅದಕ್ಕೆ ಅವ್ನು ಹೆಂಗ್ ಕಲಿಸಬೇಕು ಏನು ಸ್ವಲ್ಪ ಇದು ಮಾಡಿದ್ರೆ ಹೌದಾ ಅದೇ ನೀವು ಸ್ವಲ್ಪ ಡಟಲ್ಗ ಹೇಳ್ತಾ ಹೋದ್ರೊಂದ ಸ್ವಲ್ಪ ಚೆನ್ನಾಗಿರುತ್ತೆ ಏನಾದರು ಯೂಸ್ ಮಾಡ್ಕೊಬೋದಲ್ಲಾ ಅಂತ ನಾನ್ ಕೇಳ್ತೀನಿ ಅ
ಹೌದಾ ನಮಿಗೂ ಇದಕ್ಕೂ ಬಾಳ ್ರೆಸ್ರುತ್ತೆೇಡ ನಮ್ ನಿಮ್ದ ಅಂದ್ರೆ ಐಯರ್ ಕ್ಲಾಸ್ಿಗೆ ತುಂಬಾ ಇದಿರುತ್ತೆ ಈಸಿ ಇರುತ್ತೆ ನಮ್ದು ಲೋಯರ್ ಕ್ಲಾಸ್ಕ್ ಅಂದ್ರೆ ತುಂಬಾ ಡಿಫಿಕಲ್ಟ್ ಆಗಿರುತ್ತೆ ನಮ ಮೆತೆಡ್ ನೀವು ಫಾಲೋ ಮಾಡೋ ತುಂಬ ಕ ಕ್ಾ
ಅಂದ್ರೆ ಚಿಕ್ಕ ಮಕ್ಳಗ್ ಕಲ್ಸದ್ರೆ ತುಂಬಾ ಕಷ್ಟ ಅಂತ ನೋ
ನಿಮ್ದ್ ಈಸಿ ವೇಣ ನಮ್ಮ್ತ್ರ ನೀವು ಪಾಲೋಕ್ ಮಾಡಕಾವತ
ಹೌದಾ ಹಾ ಹಾ ಹಾ ಅದೇ ನಾನು ಏನ್ ಹೇಳ್ತಿದ್ದೀನಿ ಅಂದ್ರೆ ನನ್ ಮಳಿಗೆ ಕಲ್ಸಕ್ಕೆ ಅದೇ ನನಗೆ ಗೊತ್ತಿಲ್ಲಲ್ಲ ಆಲೋಗ್ಯರಿಗೆ ಅದಕ್ಕೆ ನೀವು ಹೆಂಗ್ ಕಲಸ್ತೀರಾ ಒಂಚ ಮನೇಲಿ ಪ್ರಾಕ್ಟೀಸ್ ಮಾಡಿಸಬೋದಲ್ಲ ಅಂತ
ಸ ಚಿ ಮಾಡಿ ಹ ಅವಾಗ ಖಂಡಿತ ನಮ ನಾನ್ ನಿಮಗೆ ಮೆತೆಡ್ ಹೇಳ್ಕೊಡ್ತೀನಿ
ಹೌದಾ ಇದ್ರನ್ನೇ ಹೇಳ್ಬೋದಪ್ಪಾ ನೀವು
ಆಯ್ತು ಮೇಡಮ್ ಹೇಳ್ತ
ಹ್ಮ ನೀವ ಯಕೋ ಪ್ರಾಕ್ಟಿಕಲ್ ಆಗಿ ತೋರಿಸಸ್್ಬೇಕು ಅಂತ ಟ್ರೈ ಮಾಡ್ತಿದ್ದೀರ ಅನ್ಸುತ್ತೆ ಅಲ್ಲ ಅಲ್ಲ ಹೌದು ಸರೆಕ್ ಹೌದಾ ಹ ಆಯ್ತು ನಮ್ಪ ಮತ್ತೆ ಟಿಫನ್ ಏನ್ ನಂದಿದೀರ ಮೇಡಮ್ ಇವತ್ತು ಏನ್ ಮಾಡುದ್ರಿ ಒಂದುಸ್
ಏನು ಮಾಡಿಲ್ಲ ಮೇಡಮ್ ಇವತ್ತ ಫಸ್ಟ್ ಎಕ್ಸ್ಪೀರಿಯನ್ಸು ಫಸ್ಟ್ ಬಂದಿರೋದು
ಹಾಂ ಹೌದಾ ಯಾಕಂದ್ರೆ ಸ್ವಲ್ಪ ಲೇಟ್ ಆಯ್ತು ಸ
ಹಾ ಇವತ್ತು ಫಸ್ಟ್ನೇ ದಿನನೇ ಬಸ್ ಅಲ್ಲ ಫಸ್ಟ್ನೇ ದಿನನೇ ಬಸ್ ಮಿಸ್ ಆಗಿದೆ
ಹೌದಾ ಏನ ಆಾಗಲ್ಲ ಅ ಸಾಮನ್ಯ ಮೇಡಮ್ ಡೈಲಿ ಓಡಾಡಾರಿ ಅದೆಲ್ಲ ಸಾಮನ್
ಮತ್ತೆ ಹೇಗ
ಹಾ ನಾ ಆರಾಮಾಗಿದ್ದೀನಿ ನಮ್ದು ಇನ್ನೇನ್ ಅದೇ ಜಾಬು ನಮ್ದು ಸೇಮ್ ಜಾಬು ನಿಮ್ ಚಿಕ್ಕೋರು ನಮ ದೊಡ್ಡರ-
ನಮ್ದ ಅಂದ್ರೆ ಚೆನ್ನಾಗಿತ್ತೆ ಒಂದ್ ತರ ಎಕ್ಸ್ಪೀರಿಯನ್ಸ್ ಚೆನ್ನಾಗಿರುತ್ತೆ - ಅಂದ್ರೆ ಇಲ್ಲಿ ಲೋಯರ್ ಕ್ಲಾಸ್ ಆಗಿರೋದ್ರಿಂದ ಸಖತಾಗಿರುತ್ತೆ. ಏನಪ್ಪ ಅಂತ ಹೇಳಿದ್ರೆ. ಅ ತಕ್ಷಣೆ ಹಳ್ಳಿ ಮಕ್ಳಲ್ವ ತಕ್ಷಣನೇ. ಒಂದೇ ಬೇಜಾರು ತುಂಬಾ ಟೈಮ್ ತಗಂತರೇ ಮತ್ತೆ ಪನಿಶ್ಮೆಂಟ್ ಏನಾದ್ರು ಮಾಡುದ್ರೆ ನಮ್ಮನ್ನೆ ಹುಡ್ಕೊಂಡ್ ಬರ್ತಾರೆ ಬಯ್ಯೋಕೆ ಹೌದೌದು ಅದೆಲ್ಲ ಸ್ವಲ್ಪ ಕಷ್ಟನೇ.
ಇರ್ಬೇಕು ಮೇಡಮ್. ಅದಕ್ಕೆ ಸ್ವಲ್ಪ- ಪನಿಶ್ಮೆಂಟ್ ಕಡಿಮೆ ಕೊಡಿ.
ಹಾ ಮ್ಯಾಮ್. ಮೇಡಂ ಆಯ್ತು.
ಜಾಸ್ತಿ ಮಕ್ಕಳು ತುಂಬಾಹ-
ಇಲ್ಲ ಮೇಡಮ್ ಈಗಿನ್ ಕಲ್ದು ಪೇ ಮಕ್ಕ್ಳು ಹೆಂಗಿರ್ತಾರೆ ಅಂದ್ರೆ ನಾವ್ ಓಡ್ದ-
ಅದ ಹಾ ಇಂಗ್ಗೋತ ಇರೋದು ಒಂದು ಎರಡು ಮಕ್ಕಳು ಇತ್ತೀಚೆಗೆ ಪೇರೆಂಟ್ಸ್ ಕೂಡ ಅಷ್ಟೇ ಸೆನ್ಸ್ಟಿವ್- ವಾಗಿರ್ತಾರೆ ಮಕ್ಕಳ ಮೇಲೆ. ಸ್ವಲ್ಪ ನೋವಾದ್ರೂ ಅವ್ರಿಗೆ. . ಹಾ ಇದು ಮಾಡಬಿಡ್ತಾರೆ. ಇನ್ನ ಏನ್ ಮಾಡಬೇಕು ಸ್ವಲ್ಪ ನೈಸ್ - ಹ್ಯಾಂಡಲ್ ಮಾಡ್ಬೇಕು. ಹ್ಮ್ ದೊಡ್ಡ ಮಕ್ಳು ಅಂದ್ರೆ ಇನ್ನು ಹಠ ಜಾಸ್ತಿ ಮೇಡಂ ಅಲ್ಲ ಸಾರಿ. ಮಕ್ಳು ಅಂದ್ರೆ ಇನ್ನು ಹಠಾ ಜಾಸ್ತಿ ಸ್ವಲ್ಪ. ದೊಡ್ಡ್ರ ಅಂದ್ರೆ ಸ್ವಲ್ಪ ಅರ್ಥ ಮಾಡ್ಕೊಳ್ತಾರೆ ಹೇಳಿದ್ರೆ. ಅವ್ರ ಅರ್ಥಮಾಡ್ಕೊಳಲ್ಲ ಅಲ್ಲ.
ಟ್ರೈನಿಂಗ್ ಅಳಿಯಲ್ಲ ಹೇಳಿಕೊಟ್ಟಿರ್ತಾರೆ ಬಿಡಿ ನಾವ್ ಹೇಳ ಅವಶ್ಯಕತೆ ಏನಿಲ್ಲ ಹು ಮೇಡಮ್ ನಾನು ಡ್ಯೂಟಿ ಹೋಗ್ತಿದ್ದೀನಿ ಹೌದ ನಾವ ಏನ್ ಹೇಳ ಅವ್ಯ- ಎಲ್ಲ ಬಿ- ಗೊತ್ತಿರುತ್ತಲ್ಲ.
ಹೌದು ಅಂದ್ರೆ ನಿಮ್ದು ಯಾವ್ ಸಬ್ಜೆಕ್ಟ್ ತಂತೀರಾ
ಮೇಡಂ
ಹೌದಾ ಹಿಂದಿ ಟೀಚರ್ಸ್ ರೇರ್ ಅಲ್ವ ಹಂಗಗಿ ಏನ್ ಪ್ರಬ್ಲಮ್ ಇರಲ್ಲ ಟೀಚರ್ ಸಿಗದೇ ರೇರ್ ಅಲ್ವಾ ನಿಮಗೆ ಹೇಗ್ ಅಂದ್ರೆ ಒಳ್ಳೆ ಡಿಮ್ಯಾಂಡ್ ಇರುತ್ತೆ
ಹೌದ ಹಂಗಂತೀರ ಪರವಾಗಿಲ್ಲ ಸದ್ಯಕ್ಕೆ
ನಾನು ಗೆಸ್ಟ್ ಟಿಚರಾಗಿ ಸದ್ಯಕ್ಕೆ ವರ್ಕ್ ಮಾಡ್ತಿದ್ದೀನಿ ಇಷ್ಟು ದಿನ ಪ್ರೈವೇಟಲ್ಲಿ ವರ್ಕ್ ಮಾಡ್ತಾ ಇದ್ದೆ ಹ್ಮ
ಹ ಮನೆ ಟ್ಯೂಷನ್ ಎಲ್ಲ ತಗೊಂತೀರಾ
ಹಾ
ಟ್ಯೂಷನ್ ಎಲ್ಲ ತಗೊಂತೀರಾ
ಹಾ ಟ್ಯೂಷನ್ ತಅಂತೀನಿ ಮಕ್ಳು ಬರ್ತಿಲ್ಲ ಅಷ್ಟೇ ಇನ್ನು ಕ್ಲಾಸ್ಗಳು ಸ್ಟಾರ್ಟ್ ಆಗಿಲ್ಲ ಬುಕ್ಸ್ ಕೊಟ್ಟಿಲ್ಲ ಅಲ್ವಾ ಹಂಗಾಗಿ ಮಕ್ಳು ಬರ್ತಾ ಇಲ್ಲ
ಹಾ ಹಾ ಹಾ ಹೌದಾಇನ್ ತುಂಬ ಹೌದು ಅಂದ್ರೆ ಗೌರ್ಮೆಂಟ್ ಸ್ಕೂಲ್ಗಳಲ್ಲೆಲ್ಲ ತುಂಬಾ ಲೇಟ್ ಆಗಿ ಬರ್ತಾರೆ ಆಕ್ಚುಲಿ ಒಂದ ಟೆನ್ ಡೇಸ್ ಫಿಫ್ಟೀನ್ ಡೇಸ್ ಅಂತೂ ಆಗ್ಲೇಬೇಕು ಅವಿಗೆ ಬರಕ್ಕೆ ಪ್ರೈವೇಟ್ಗಳಲ್ಲಿ ಅಂದ್ರೆ ಏನ ಅಂದ್ರೆ ಅವರಿಗೆ ಮುಂಚೆ
ಬುಕ್ಸ್ ಕೊಟ್ಟಿಲ್ಲ ಸಿಲೆಬಸ್ ಆಗಿಲ್ಲ ಸಿಲಬಸ್ಗೆ ಅಂತ ಹೇಳ್ತಿದ್ದಾರೆ ಪೇರೆಂಟ್ಸ್ ದುಡ್ಡಿಗ್ ಲೆಕ್ಕ ಆಕ್ತಾರ
ಹ್ಮ್ ಅದೇ ಅಲ್ಲ ಪ್ರೈವಟ್ ಅ ಅಲ್ಲ ಗೌರ್ಮೆಂಟ್ ಅಲ್ಲ ಅಂದ್ರೆ ಏನು ಇರಲ್ಲ ಮೇಡ್ ಫೀಸು ಕಡಿಮೆ ಎಲ್ಲ ಕಡಿಮೆ ಬುಕ್ ಫ್ರೀ ಎಲ್ಲ ಕೊಡ್ತಾರೆ ಆದ್ರೂ ಅದನ್ನ ಯುಟಿಲೈಜ್ ಮಾಡ್ಕೊಳಲ್ಲ ಅವರು ಹ್ಮ
ಇದು ಬಾಳ ಪ್ರ ಏನಾಗುತ್ತೆ ಅಂತ ಹೇಳದ್ರೆ
ಹಲೋ ಕೆಳ್ಸಿದೆ ಹೇಳಿ ಹಾ ಇಲ್ಲ ಕೆಳ್ಸಿದೆ ನನಗೆ ಆರಾಮಕ್ಕೆೇಳ್ ತದೆ ಹೇಳಿ
ಗೌರ್ಮೆಂಟ್ ಸಿಲೆಬಸ್ ಈಸಿ ಇರುತ್ತೆ ಈಗ ಪ್ರೈವೇಟ್ ಅಲ್ಲಿ ಸಿಲಬಸ್
ತುಂಬಾ ಈಸಿ ಇರುತ್ತೆ ಮೇಡಮ್, ಹೇಳ್ಬೇಕಂದ್ರೆ ಅಂದ್ರೆ ಆಕ್ಚುಲಿ ಗವರ್ಮೆಂಟ್ ಲೆಕ್ಕನ ಕರೆಕ್ಟ್ ಯಾಕಂದ್ರೆ ಅವ್ರಿಗೆ ಒಂದ ಏಜ್ ಇ ಏಜ್ ಅಲ್ಲಿ ಇಷ್ಟಟ್ ಕಲಿಬೇಕ ಫನೋದ ಅವ್ರಿಗೆ ಒಂದು ಇದ ಇರುತ್ತೆ.
ಹ್ಮ್ ಇದು ಸಿ ಬಿ ಎಸ್ ಎ ಸ್ವಲ್ಪ ಕಷ್ಟ ಇರ್ತ್ತತೆ ನಾನ್ ಟ್ಯೂಷನ್
ಸಿ ಬಿ ಎಸ್ಸಿನ ಹಾಂ ಹೌದು ಸ್ವಲ್ಪ ಹಾಂ
ಹಾ ಆಮೇಲೆ ಇನ್ನ ಬುಕ್ ಕೊಟ್ಟಿಲ್ಲ ಅಂತ ಹೇಳಿದ್ರೆ ಟ್ಯೂಷನ್ ಕಳ್ಸಲ್ಲ ಯಾಕೆಲ್ರು ಒಂದ್ ತಿಂಗ್ಳ ಪೀ ಹಂಗಾಗಿ ಸ್ಟ್ ಬುಕ್ ಕೊಟ್ಟಿಲ್ಲ ಅಂತ ಕಳಸ್ತಾ ಇಲ್ಲ ಬರಿ ಮೂರ ಮೂರು ಮಕ್ಕಳು ಬರ್ತಿದ್ದಾರೆ ಏನ್ ಮಾಡ್ಲಿ ಮೇಡಮ್.
ಹೌದಾ ಅವ್ರಿಗೆ ಸ್ವಲ್ಪ ಚೆನ್ನಾಗ್ತರನ ಮಾಡ್ಬಿಡಿ ಅವರೆಲ್ಲ ಬರೋ
ಮನೆ ಬಾಡಿಗೆಗೆ ಹೆಂಗ ಕಟ್ಟದು. ಜೀವನ ಹೆಂಗ್ ಮಾಡೋದು.
ಹ್ಮ್ ಅಲ್ಲ ಏನಾರ ಪಾರ್ಟ್ ಟೈಮ್ ವರ್ಕ್ ಇದ್ರೆ ಮಾಡಿ ಮೇಡಮ್.
ಹಾ ಮೇಡಮ್ ಅದಕ್ಕೆ ಪಾರ್ಟ್ ಟೈಮ್ ಆ ಹಗ ಇದಕ್ ಬಂದಿರೋದು
ಆದ
ಹ್ಮ್ ನನ್ಗೂ ಇದೇ ಫಸ್ಟ್ ಕಾಲರ್ ನೀವೇನೆ ನನ್ಗೂ ಇದ್ರ ಬಗ್ಗೆ ಏನು ಗೊತ್ತಿಲ್ಲ ನೀವೇ ಹೇಳ್ಕೊಡ್ಬೇಕು ಹೆಂಗಿದೆ ಏನು ಎಷ್ಟ್ ಸಲ ಯೋಸ್ ಮಾಡಿದೆ.
ಹಾ ಹಾ ಹ್ಮ್ ಚೆನ್ನಾಗಿದೆ ಫ್ರೆಂಡ್ ಆಗ್ಬೋದು ಮಾತಾಡ್ಬೋದು.
ಹಾ
ಒಬ್ಬರು ಫೀಲಿಂಗ್ಸ್ ಒಬ್ಬರು ಶೇರ್ ಮಾಡ್ಕೊಬೋದು.
ಹಾ ಇ ಹೌದು.
ಮತ್ತೆ ಮೇ ಹ ಮತ್ತೆ ಇವಾಗ ಇನ್ನು ಟೈಮಿಂಗ್ ಸ್ಕೂಲ್ ಬಿಡ ಟೈಮಿಂಗ ಮೇಡ
ಅದೇ ನಾಲ್ಕಕ್ ಗಂಟೆಗೆ ಮೇಡಮ್ ಇಲ್ಲೇನ್ ಬೇಗ ಬಿಡಲ್ಲ ಲೇಟ್ ಬಿಡ್ತಾರೆ ಹ ನಾ ಗಂಟೆಗೆ
ನ ಹ ಹ ಹ ನ ಗಂಟೆಗೆ ಬಿಟ್ರೆ ಮ ನೀ ಮನೆ ಹೋಗೋಷ್ಟ್ರೊಳಗ್ ಎಷ್ಟೊತ್ತಾಗತ್ತ?
ಮನೆಗೆ ನಾಲ್ಕ್ ಗಂಟೆ ಕರೆಕ್ಟ್ ಆಗ ಬಸ್ ಇದೆ.
ಹೌದಾ
ಮತ್ತಿಗೆ ನಾಲ್ಕವರೆ ನಾಲ್ಕು ಮುಕ್ಕಾಲ್ ಆಗುತ್ತೆ.
ಆದ್ರೆ ನಿಯರ ನ ಎಂತ ಆಯ್ತು.
ಪ್ಲೇಸ್ ನಿಯರೇ ಇದೆ ಮನೆಗೆ ಮಾತ್ರ ಸ್ವಲ್ಪ ದೂರ ಆಗುತ್ತೆ ನರ್ಕೊಂಡು ಹೋಗೆ ಹೌದು ನಿಮ್ದು ಟೆಸ್ಟ್ ಬುಕ್ ಎಲ್ಲ ಚೇಂಜ್ ಮಾಡಿದರಾ ಅದೇ ಟೆಸ್ಟ್ ಬಕ್ ಇದ್ಯ ಚೇಂಜ್ ಆಗಿದ್ಯಾ ಅದೆ ಇದ್ಯಾ
ಟೆಕ್ಸ್ಟ್ ಬುಕ್ಕೂ ಮೇಡಮ್ ಚೇಂಜ್ ಆಯ್ತೆ ಗೊತ್ತ ಟೆಸ್ಟ್ ಬುಕ್ ಸೇಮೆ ಕೊಡ್ತಿದರ್ ಮೇಡಮ್ ಈಗ್ ಚೇಂಜ್ ಏನು ಆಗಿಲ್ಲ ಸದ್ಯಕ್ಕೆ ಅದೇ ಕೊಡ್ತಾ ಇದಾರೆ ಹ್ಮ್
ಹ ಮತ್ತೆ ಮಕ್ ಕ್ಳೆಲ್ಲ ಚೆನ್ನಾಗಿದಾರ ಮೇಡಮ್ ಕ್ಳೆಲ್ಲ ಚೆನಾಗಿದರ
ಹಾ ಚೆನ್ನಾಗಿದಾರ್ ಒಬ್ಳೆ ಮಗ್ಳು ದೇ ಚೆನಾಗಿದಾಳೆ ಇನ್ನು ಯಾ ಇಲ್ಲ ಅಂಗನವಾಡಿ ಬೇಕು ಅಂತ್ ಇವಾಗ್ ಟೈಮ್ ಮೇಡಮ್ ಇರಲ್ಲ ಏನೇನಾರ ನೆಪ ಹಾಕ ಬಂದ್ಬಿಡ್ತರೆ ಆ ಆ ಹೌದ ಇಲ್ಲೇ ಚೆನ್ನಾಗ್ ಕಲುಸ್ತಾರೆ ಇತ್ತೀಚಿಗೆ ಅಲ್ಲೇ ನಮ್ ನಾವಿರೋ ಪ್ಲೇಸ್ ಅಲ್ಲೇ ಕಲುಸ್ತೀವಿ ಅಂತ್ ಹೇಳ್ತಿದಾರೆ
ಹೌದಾ ಇವಾಗೇನ್ ಗೌರ್ಮೆಂಟ್ ಸ್ಕೂಲಲ್ಲೂ ಎಲ್ ಕೆ ಜಿ ಯು ಕೆ ಜಿ ಆಗಿದ್ಯಲ್ವಾ
ನಂಗ್ ಗೊತ್ತಿಲ್ಲ ಬಟ್
ಇಲ್ಲ ನಾನು ತಿರುಸ್ ಸ್ಕೂಲಲ್ ಆಗಿದೆ ಅದಿಕ್ ಹೇಳ್ತ ಇದೀನ್ ಹೇಳ್ಬೇಕ್ ಓ
ಗುಡ್ ಮಾರ್ನಿಂಗ್